ಮಲ
ಹಲೋ
ಹ ಮತ್ತೆೇನು ಕೊಚಿಂಗ್ ಹೋಗಿಲ್ಲ ಏನ್ ಓದಕ
ಹ ಒಕ್ ಕಂಪ್ಷ
ಮತ್ತ ಕೋಚಿಂಗ್ ಹೋಗ್ಬೇಕ ಇಲ್ ಮತ್ತತ್ ಓದೋದ ಬರದ ಅವಾಗ ಮತ್ತೆ
ನೋಡಬ ಮೇಲೆ ಕಂಪ್ಯೂಟ ಮೂಸ ಏನಾದ
ಅ ಮ ಕೋಚಿಂಗ್ ಮತ್ತೆ ಹೋಗ ಮತ್ತೆ ಇಲ್ಲಿ ಕೇಳಿಲ್ಲ ಬಿಜಾಪುರ ಹೋಗಬೇಕುನ ಆ ಧಾರವಾಡ ಹೋಗ್ಬೇಕಂತ
ಹ್ಮ್ ನೋಡ ಬಿಜಯಪುರ್ ಬೋದ್ರ
ವಿಜಯಪುರ ಹೊದ್ರೆ ಯಾವ ಕಡಿಮೆಗತ್ತೆ ವಿ ನಾ ಸರಾನ ಬೊಂಡರ ಮದಾ ಹೌದಾ
ಹ್ಮ್
ಬಿಜಾಪುರಲ್ಲ ಚೆನ್ನಾಗಿರೋದು ಅದೇ ಅಲ? ಶರಣ ಬಂಡಾರಿ ಮಠ.
ಹಾ ಅದೇ ಚೆನ್ನಾಗಿರೋದು.
ಹೌದ ಮತ್ತೆ ಇದು ಮತ್ತೆ. ಯಾರು ನಿಮ ಅಣ್ಣವ್ರು ಯಾರಾದ್ರು ಹೋಗಿದ್ರ ಕೋಚಿಂಗ?
ಹ ಹಾ ಹ
ಯಾರು?
ಹು ಮೌನೇಶ ದು
ಹ್ಮ್
ಮೌನೇಶ್ ಅಂತ ಹ.
ಮತ್ತೆ ನೀನೇ ಹೋಗಬೇಕು ತಾನೇ?
ಮತ್ತೆ ಏನಿಲ್ಲ ನೋಡ ಅಣ್ಣಾ ನಿಂದ
ಬ ಹಂಗ ಹಾಗ ಊಟ
ನಿಮ್ದು?
ಹಾ ಮಾಡೀನಿ ಹೋಗು ವ. ಏನಕ ಉನಲಕ ಉಂಡಿನಿ ಹೋಗು. ಮೊಸೂರು ಣಲ್ಲಾಮ ಉಂಡೆ ನ ಸಾಯಂಕಾಲ ಊಟ ಮಾಡೀನಿ. ಹಾಂ ಅಲೋ ಹೇಳ?
ನಿಮ್ದ ನೀವ ಹೋಗಲ್ವ ಕೋಚಿಂಗ ಕೋಚಿಂಗ ಹೋಗಿದ್ರಾ.
ನಾವು ಕೋಚಿಂಗ ಹೋಗಿದ್ದೀವಿ.
ಯಾವ
ಹ
ಯಾವಾಗ ಹೋಗಿದ್ರಿ?
ನಾವು ಫೋರ್ಸ್ ಸ್ಯಾಮರಲ್ಲಿ ಹೋಗಿದ್ದ ಚಾಣಿಕ್ಯ ಗೊತ್ತಲ್ಲಾ?
ಹಾ ಗೊತ್ತು ಗೊತ್ತು.
ಹ್ಮ್ ಚಾಣಕ್ಯ ಹೋಗಿದ್ವಿ ನಾವ ಅಲ್ಲಿ. ನಾವ ಹೋದಾಗ ಒಂದು ಹತ್ತು ಸಾವಿರ ಏನಿತ್ತು ಫೀಜ.
ಹತ್ತು ಸಾವಿರ?
ಹಾ ಹತ್ತು ಸಾವಿರದ ಇತ್ತು ಪೀಜ
ಹ್ಮ್
ಹ್ಮ್ ಮತ್ತೆ ಇದು ಬೆಸ್ಟ್ ಇದೆ ಚೆನ್ನಾಗಿ ಹತಿದ್ರ ಎಲ್ಲಾ
ಹ್ಮ್
ಹ್ಮ ಹ್ಮ ಮತ್ತೆ ಎಲ್ಲಾ ಗ್ರೌಂಡ್ ಇತ್ತ ಅಲ್ಲ ಇದು ಅಂಬೇಡ್ಕರ್ ಅ ಯಾವ್ದ ಅಂಬೇಡ್ಕರ್ ಗ್ರೌಂಡ್ ಬಿಜಾಪುರಲ್ಲ ಸಿಂಟಾಟೆಕ್
ಹಾ ಹಾ
ಬೆಳಿಗ್ಗೆ ಆಗರುಂಡಿ ಕರ್ ಬೆಳಿಗ್ಗೆ ಆಗರುಂಡಿ ಕರ್ಕೊಂಡ ಹೋಗಿ ರನ್ನಿಂಗ್ ಮಾಡ್ಸದ್ದಾರೆ
ಹೌದಾ
ರನ್ನಿಂಗ್ ಮತ್ತೆ ವಾರ್ ಗಿರ್ಮಪ್ಪು ಕ್ಲಾಸ್ ಹ ಇರ್ತಾದ್ರೆ ಬೆಳಗ್ ಬೆಳಗ್ ಎಷ್ಟು ಏಳು ಗಂಟೆವರೆ ಸಾಯಂಕಾಲ ಏಳು ಗಂಟೆ ಬರ್ ಹಾ
ಹ್ಮ್ ಮತ್ತ ಹೋಗ್ಬ ಮತ್ತೆ
ಮತ್ತೆ ಡಿಗ್ರಿ ಬಿಸಿ ಬಿಟ್ಟೇಲೆ ಹೋಗ್ಬೇಕಂತ ಮಾಡಿದೀನಿ ಬಿಜಾಪುರ್ಲ್ಲ ಧಾರ್ವಾಡ
ಹ್ಮ
ಮತ್ತ ಯಾವಾದ್ ಒಂದ ಜಾಬ್ ಮಾಡಕೊಬೇಕಂತ ಅನ್ಕೊಂಡಿದೀನಿ
ಅದೇ ಬಿ ಪೇಡ್ ಮಾಡ್ತೀರ ಅಂತಾರ ಬಿ ಪೇಡ್ ಮಾಡ್ಬೋ
ಬಿ ಪೆಡ್ ಮಾಡ್ಬೇಕು ಮತ್ತೆ ಅದು ಏನು ಜಾಸ್ತಿ ಕಖರೀದಿಲ್ಲ ಆ ಪೋಸ್ಟ್
ಹೌದಾ
ಮತ್ತೆ ಬಿ ಪಿ ಎಡ್ ಮಾಡಿದ್ರೆ ಅದು ಬಿ ಪಿ ಎಡ್ ಆಯ್ತು ಮತ್ತೆ ಬಿ ಎಡ್ ಗತ್ತಲ್ಲ
ಹಾ ಬಿ ಎಡ್
ಹ ಅದು ಅದನ್ ಮಾಡಕ್ಕೆೆ ದುಡ್ಡು ಜಾಸ್ತಿ ಹೋಗುತ್ತೆ
ಹ್ಮ್
ಏನ್ ಮಾಡಿದ್ರ್ ಏನ್ ಕತೆ ಟೂರ್ಗೆ ಹೋಗಿಲ್ಲ ಎಲ್ಲಿ
ಎಲ್ಲಿ ಇಲ್ಲ ಇಲ್ಲಿ ಹಾಸ್ಟೆಲ್
ಮತ್ತೆ ಸ್ಕೂಲಲ್ಲಿ ಫ್ರೀ ಟೂರ್ ಬಿಡ್ತಿರಲ್ಲ ಹೋಗಿಲ್ಲ ಏನ
ಹಾ ಎಡ್ತ ಇರುವಾಗ್ ಹೋಗಿದ
ಹಾ
ಏಡ್ತ್ ಏಡ್ತ್ ಇರುವಾಗ ಹೋಗಿದ್ದ್ವಿ ಎಂಟನೇ ಕ್ಲಾಸ್ ಇರುವಾಗ..
ಅದೇ ಯಾವ ಪ್ಲೇಸ್ಗಿಹೋಗಿದ್ರಿ..
ಪಟ್ಟದ ಕಲ್ಲು ಬಾದಾಮಿ ಹಂಪಿ ಐಹೊಳೆ.
ಅಂದ್ರ್ ಹ್ಹ್ಮ
ಮೈಸೂರು
ಹ್ಮ್
ಮುರುಡೇಶ್ವರ ಎಲ್ಲ ಹೋಗಿದ್ವಿ
ಮೈಸೂರು ಅರಮನೆ ಚೆನ್ನಾಗಿದೆಲ್ಲ
ಹಾ ಚೆನ್ನಾಗಿದೆ.
ಮತ್ತೆ ಎನ್ ದಸರಕ್ ಹೋಗಿದ್ರಾ ಅಲ್ಲಿ ಒಂದ್ಸಲ ಅದ್ರ್
ಹ ದಸರಕ ಏನ್ ಹೋಗಿಲ್ಲಾ ಈಗ ಟೂರ್ ಇದ್ದಾಗ ಅಷ್ಟೇ ಹೋಗ ಅಷ್ಟೇ ಹೋಗಿದ್ವಿ
ಹೌದಾ ನಾವು ದಸ್ರಗ್ ಹೋಗ್ಬೇಕ ಅನ್ಕೊಂಡಿದ್ವಿ
ಹೌದ ಹೂ ನೀವ ಯಾವಾಗ ಹೋಗಿತದೆ
ನಾನು ಹೋಗಿಲ್ಲ ಹೋಗ್ಬೇಕಂತ ಅನ್ಕೊಂಡಿದ್ದೆ.
ಹೌದಾ
ಹ ನಾನ ಹೋಗಿರೋದು ಇದು ಸಿದ್ಧಗಂಗಾ ಮಠ ಗೊತ್ತಲ್ಲ?
ಹಾ ಹಂ ತುಂಬ
ಹಾ ಸಿದ್ದಗಂಗಾ ಮಠ ಅಲ್ಲ ದಿಡ ದಿಡ ಅಂತಾ ಹಾ ಅಲ್ಲಿ ಒಂದೋಗಿದ್ದೆ ಮತ್ತೆ. ಮುಳ್ಳನಗಿರಿ ಬೆಟ್ಟ ಹೋಗಿದ್ದೆ.
ಹಾ ಮುಳ್ಳೆನಗರಿ ಕೇಳೆನಿ
ಹ ಮತ್ತೆ ಕುದರೆ ಮುಖ ಗೊತ್ತ ಅಲ್ಲ
ಹಾ ಗೊತ್ತು ಕುದುರೆಮುಖ
ಕುದುರೆೆ ಮುಖಾವೆಲ್ಲಾ ಟ್ರೈನ್ಗೆ ಹೋಗಿದ್ವಿ ಎಲ್ಲ ಜನರಲ್ ಟ್ರೈನ್ಗೆ.
ಹೌದಾ
ಹ್ಮ್ ತುಂಬಾ ರಶ್ ಇತ್ತು.
ಜನ್ರಲ್ ಟೈನ ತುಂಬಾ ರಶ್ ಇರುತ್ತೆ.
ಹಾ ಜನ್ರಲ ಕೂಡೋಕೆ ಜಾಗ ಇರಲ್ಲಪ್ಪ ನಿಂತ್ಕೊಂಡ್ ಹೋಗಕ ಜಾಗ ಇರಲ್ಲಾ.
ಹಾ ಸುಮ್ಮ ಆರಾಮ ಸೆ ಜನರಲ್ ಮಾಡ್ಬಿಡ್ದ್ ಬಾಳ ತಿಪ್ಪಲಯ್ತು
ಸ್ಲೀಪರ್ ಮಾಡ್ಕೊಂಡ ಹೋಗ್ಬೇಕದ್ರೆ ಅದಕ್ಕೆ ದುಡ್ಡು ಜಾಸ್ತಿ. ಅದ್ರಲ್ಲಿ ಬೇರೆ ಒಂದ್ ವಾರದಲ್ಲಿ ಮುಂ ಒಂದ್ ವಾರ ಮುಂಚೆಲೆ ಬುಕ್ ಮಾಡಿರ್ಬೇಕು.
ಹಾ
ಒಂದ್ ವಾರ ಮುಂಚೆನೆೇ ಬುಕ್ ಮಾಡ್ಬೇಕು.
ದುಡ್ಡು ಜಾಸ್ತಿ ಅದು ಜಾ ಅದ ಸ್ಲೀಪರ್ಗೆ ಸ್ಲೀಪರ್ಗೆ ದುಡ್ಡು ಜಾಸ್ತಿ ಅ
ಹಾ ಜನರಲ್ಲಿ ಬೋಗಿಲಿ ಹೋಗೋಣ ಅಂದ್ರೆ ಎಲ್ಲ ಫುಲ್ ಎಲ್ಲ ಫ್ಯಾಕ್ ಆಗಿತ್ತೆ ಎಲ್ಲಾ ಕುತ್ಬಿಡ್ತಾರೆ. ಬಾತ್ರೂಮಲಿ ಹೋಗೋಕೆ ಜಾಗ ಇರಲ್ಲ ಫುಲ್ ಹೆವಿ.
ಹ್ಮ್
ಹೋಗಿದ್ದೀರಾ ಒಂದ್ಾರ ಜನರಲ್ ಹೋಗಿದ ಹೋಗಿದ್ಯಾಾ
ಇಲ್ಲ ಇಲ್ಲ ಟ್ರೈನು ಒಂದ್ಸರ ಅಂತ ತಿರ್ಗೇಡಿಿಲ್ಲ
ಮತ್ತೆ ನಾನು ಹೋಗಿದ್ದೆ ಮೊನ್ನೆ ಒಂದು ಹೊಸಪೇಟೆಗೆ
ಹಾ
ಿ ಬಂದ ಹ್ಮ್ ಟೀಟಿ ಬಂದ್ಬಿಟಾ
ಹಾ
ಕೀಟಿ ಬಂದು ಟಿಕೆಟ್ ಚೆಕ್ ಮಾಡಿದ
ಹಾ
ಒಬ್ಬನತ್ರ ಒಬ್ಬನ ಹತ್ರ ಇದ್ದಿದಲಾ
ಒಬ್ಬನತ್ರ ಇದ್ದಿದ್ದಿಲ್ವಾ
ಹ್ಮ ಕರ್ಕೊಂಡ ಹೋಗಿ ಫೈನ್ ಆಗ್ಬಿಟ್ಟ ನಾನು
ಹನ ಎಷ್ಟಟ
ಫೈನ್ ಅವರು ತಿಳಿದಂಗ ಆಗ್ತರ ಫೈನ್
ಹೌದಾ ಈ ಗೌರ್ಮೆಂಟ್ ಫೈನ್ ಅಂತ ಇರೋಲ್ವಾ
ಅದು ಇರುತ್ತೆ ಬಟ್ ಅವರು ಹಾ ಗೌರ್ಮೆಂಟ್ ಫೈನ್ ಅಂತ ಎಷ್ಟ್ ಅಂತ ಇರುತ್ತೆ ಬಟ್ ಅವ್ ರೂಲ್ಸ್ ಫಾಲೋ ಮಾಡ್ಬೇಕಲ್ಲಾ
ಹೌದಾ
ಹಾ ರೂಲ್ಸ್ ಫಾಲೋ ಮಾಡಲ್ಲಲ್ಲ ಅವರು
ಹ್ಮ್ ಅದ್ರ ನಾನ
ಹ ಮೊನ್ನೆ ಒಂದು ಇನ್ಸಿಡೆಂಟ್ ಆಯತ ಇಲ್ಲಿ ಯಾವ್ದೋ ಸ್ಟೇಟ್ ಅಲ್ಲಿ
ನಾವು ಸ್ಟೇಟ್
ಯಾವ್ದ ಗೊತ್ತಿಲ್ಲ ಆದ್ರೆ ಉಪಿ ಏನ ಆಗಿರ್ಬೋದು
ಹಾ ಹ
ಮಳೆ ಬರ್ತಾ ಇರ್ತದೆ ಚಿಕ್ಕ ಹುಡಗ ಪಾಪ ಬಿರ್ತಾರೆ ಟಿಕೆಟ್ ತಗೊಳ್ಳ್ದ
ಹಾೆ ನೋಡಿರ್ಬೇಕು ಇನ್ಸ್ಟಾಗ್ರಾಮ್ಲ್ಲಿ
ಹ್ಮ ಅಂತ ಮಳೇಲಿ ಆ ಚಿಕ್ಕ ಮಗುನ್ ನಿಸ್ತಾನ ಉಂಟಿಟಿ ಇಂಂತ ಪಾಪದನ್ ಇರ್ಬಹುದು
ಹಾ ನೋಡಿ ನೋಡಿ ಇನ್ಸ್ಟಾಗ್ರಾಮಾಗ ಬಂದಿ ವೇರೆಲ್ಲಾಗಿತ್ತು
ಆ ಮತ್ತ ಹೆಣ ಮಗುನು ಅಂತ ನೋಡಿದೆ ಆ ತರ ವಿಷಯ ಪಾಪ ಆ ಮಗು ಎಲ್ಲಿಗ್ ಹೋಗ್ಬೇಕ ಅಷ್ಟು ಮಧ್ಯರಾತ್ರಿಗಳಲ್ಲ ವಹಿಸಿದ್ರೆ
ಹ ಪಾಪ ಕರುಣೆನ ಇರ್ಬ ಅವ್ಿಗೆ
ಹಏ ನೀ ನಮ್ಮ ಮತ್ತೆ ಇವತ್ತೊಂದು ಕೇಸ್ ಆಗಿದೆ ಗತ್ತ ಇದ್ರಲ್ಲಿ
ಇದರಲ್ಲಿ
ಹ್ಮ್ ನಾ ಮುಂಬೈಯಲ್ಲಿ
ಮುಂಬೈಲ್ಲಿ ಇವತ್ತು ಏನಾಯತು
ಆ ಲೋಕಲ್ ಟ್ರೈನ್ ಹೋಗ್ತಾ ಇರ್ತಾರೆ ಪಾಪ ಒಂದು ಹುಡ್ಗಂದ ಒಬ್ಬೊಂದ ಜಾಬ್ ಆಗಿರ್ತದೆ
ಹ್ಮ ಹಾ
ಮೇಡಮ್ ಅವನ ಜಾಬ್ಗ ಒಂದು ವಾರನ ಆಗಿರ್ಲ
ಹಾ
ಅವನ್ ಯಾರು ಪರಿಚಯ ಇರಲ್ಲಾ ಮಳೆ ಬನ್ನಿ ಸೋಲ್ತಾ ಇರ್ತದಲ್ಲ
ಹಾ ಹ
ಹ ಹಣ ಮಳೆ ಬರ್ತಾ ಇದೆ ಡೋರ್ ಮುಚ್ಚು ಅಂತ ಹೇಳ್ತಾನೆ
ಹಾ
ಆಸ್ಿಕ ಮುಚ್ಚಲ ಹಂಗ ಹೆಂಗ ಮಾತಾಡಿ ಅವನು ಚಾಕ್ ಹಾಕ್ಬಿಡ್ತಾನ ನ ಅವ್
ಹೌದ.
ಹ್ಮ್ ಅವನ್ಗೆ ಇ ಒನ್ ಇಪ್ಪತ್ತ. ಹಾ ಸತ್ತೋಗ್ ಬಿಡ್ತಾರೆ ಪಾಪ ಅವ್ನಿಗೆ ಇವಾಗ ಇಪ್ಪತ್ತೊಂದ ವರ್ಷ ಹಾ.
ಹಾ.
ಗಾಳಿ ಗಾಳಿ ಜಾಸ್ತಿ ಪಾಪ ಅವ್ರಮ್ಮ ಅಳ್ತಿದಾಳೆ ಪಾಪ ನೋಡಕ ಆಗ್ತಿಲ್ಲ ಅವ್ನ ನೋಡಾಕೆ ತುಂಬಾ ಹ್ಯಾಂಡ್ಸಮ್ ಚೆನ್ನಾಗಿದ್ದ ಪಾಪ
ಹೌದಾ.
ಹ್ಮ.
ಒಂದು ಯಾವ್ದ ಬಿಹಾರ್
ಏನ?
ಬಿಹಾರ ಬಿಹಾರ ಬಿಹಾರದಾವು ಅವ್ನ ಹೆಸರು ಏನ ಸೌರ ತಿವಾರಿ ಎನ್
ಹಾ ಹೌದು ಮಾರಾಯಾ ಅವನು ಏನು ವಿಡಿಯೋ ಮಾಡಿ ಹಾಕ್ತಿದೆಂತೆಲ್ಲ.
ಹಾ ಎನ್ಕೌಂಟರ್ ಮಾಡಿದಾರ.
ಏ ಪಾಪ ಪೊಲೀಸರು ಅವ್ರುದು ಸಮಸ್ಯೆ ಏನೇ ಸಮಸ್ಯೆ ಇದ್ರು ಊರಿಂದ ರೋಡಿಂದ ಅಲ್ಲಿ ಮತ್ತೆ ಪೊಲೀಸರು ಸಮಸ್ಯೆ ಇದ್ರ ವಿಡಿಯೋ ಮಾಡಿ ಹಾಕ್ತಿದನಲ್ಲ.
ಹ ಹಾಪ ಅಂತ ಒಳ್ಳೆವನಿಗೆ ಎನ್ಕೌಂಟರ್ ಮಾಡಿದಾರೆ.
ಹ್ಮ್ ಸರಿ ಈ ಕಾಲ ಬರ್ತಾ ಇದೆ ನನ್ಗೆ ಕಾಲ್ ಕಟ್ ಮಾಡ್ತೀನಿ.
ಹಾ ಸರಿ ಸರಿ ಆಮೇಲ್ ಮಾಡ್ತೇನಿ.